ಹಲೋ
ಹಲೋ
ಹಲೋ ಹೇಳಿ ಸರ್ ಕೇಳಿಸತಾ ಇಲ್ವಾ ಹಲೋ ಕೇಳಿಸತಾ ಇಲ್ವಾ
ಹಲ ಅಯ್ಯೋ
ಹಲೋ ಕೇಳಿಸತಾ ಇಲ್ವಾ ಸರ್
ಹಾ ಕೇಳಿಸತ
ಹ್ಮ್ ನೋಡಿ ತಿಂಡಿ ಮಾಡುದ್ರಾ
ಹ ಆಯ್ತು ಮೇಡಮ ನಿಮ್ದ ಆಯ್ತಾ
ಹಾ ಆಯ್ತು ಹ ಹಲೋ ಹಾ ಬೈಕಲ್ಲ ಹೋಗ್ತಾ ಇದ್ದೀರಾ
ಇಲ್ಲ ಇಲ್ಲಿ ತೋಟಕ್ ಬಂದಿದ್ದಾರೆ ಗಾಳಿಷ್ಟೆ ಇದೆ ಕೆ ತ್ತ ಮಡ
ನಾ ಹೆಸರು ಅನ್ಪೋರ್ಣ ನಿಮ್ಮ್ ಹೆಸರು ಹ್ಮ್
ಯಾವಾರ
ಗುಂಡೂಲ್ಪೇಟೆ
ಗುಂಡ್ಲುಪೇಟೆ ಒ
ಹವು
ನಾವವು ಈ ಕಡೆ ಕೊಳಗಲ್ಲ
ಹ್ಮ್ ಏನ್ ಮಾಡ್ತಾದ್ದೀರಾ
ನಾವ ಇಲ್ಲಿೇ ತೋಟಕ್ಕೆ ಬಂದಿದ್ದೆ ಇಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಅದಕೆ
ಹ್ಮ ಏನ್ ಕೆಲ್ಸ ತೋಟದಲ್ಲಿ
ತೋಟದಲ್ಲಿ ಗಿಡ ಗಿಡಗಳಿಗೆ ನೀರ್ ಹಾಕ್ಬೇಕಯ್ತು
ಹಾ
ಅದಕ್ಕೆ ಬಂತು
ತಿಂಡಿ ಏನ್ ಮಾಡಿದ್ರಿ
ಅನ್ನ ಸಾಂಬಾರ್
ವಾಯ್ಸ್ ಬ್ರೇಕ್ ಆಗ್ತಿದೆ ಕೇಳಿಸತಾ ಇಲ್ಲ
ಗಾಳಿ ಜಾಸ್ತಿ ಹಾಕ್ತತಿರ
ಹ್ಮ್ ಏನ್ ಬೈಕ್ ಅಲ್ಲಿ ಹೋಗುವ ಸೌಂಡ ನೀವು ಮಾತಾಡ್ತಾ ಇರೋದು ನನ್ಗೆ ಕೇಳಿಸತಾ ಇಲ್ಲ
ಹಲೋ
ಹಲೋ ಒನ್ ಸೈಡ್ ಕೂತ್ಕೊಂಡ್ ಮಾತಾಡಿ ಗಿಡಗಳಲ್ಗೆ ನೀರಾಗಗ್ತಾ ಆಗ್ತಾ ಮಾತಾಡ್ತಾ ಇದ್ದೀರಾ ಕುಂತ್ಕಳಿ ಒಂದ ಒಂದ್ ಮರದ ಹತ್ರ
ಮುಂದ ನೀರಾಕವಲ್ಲ
ಹ ಇದರ ಸ್ಕ ಏನ್ಜ ಏನ್ ಮಾಡ್ತಿದ್ರ ಕೆಲ್ಸ ಅದೇ ಕೆಲ್ಸನ
ಇಲ್ಲವಾ ಇಲ್ಲಿ ಫಾರೆಸ್ಟ್ ಆಫೀಸ್ಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ
ಹಾ
ಇತ್ತು ರಜೆ ಇತ್ತಲ್ಲ ಅದಕ್ಕೆ ತೋಟ ನಿದುವಾ
ಮತ್ತೆ ಏನ್ ಸಮಾಚಾರ
ಏನಿಲ್ಲ ಹೇಳಮ್ ನೀವ ನ್ ಕೆಲ್ಸ ಮಾಡ್ತಿರದು
ನಾನು ಗಾರ್ಮೆಂಟ್ಸ್ ಹೋಗ್ತಾ ಇದ್ದೀನಿ
ಹ್ಮ ಮ್ಯಾರೇಜ್ ಆಗಿದಿ
ಹಾ ಆಗಿದೆ
ಅಲ್ಲಿ ಪಕ್ಕದಲ್ಲಿ ಮಕ್ಕಳು ಸೊಂಡ್ ಬರ್ತಾಾಯತಾರವಾ
ಹ ಹೌದು
ಹ ಇವತ್ತು ರಾಜೀನಾಮೆ ನಿಮ್ದು
ಇಲ್ಲ ನಾನೇ ರಜೆ ಹಾಕಿದ್ದೇನೆ ಇವತ್ತು
ಹಾ ಕೆ ಮತ್ತೆ ನಿಮ್ ಗುಂಡ್ಲುಪೇಟೆ ಕಡೆ ಮಳೆ ಇಲ್ವಾ
ಇಲ್ಲ ಇವಾಗೆಲ್ಲಿ
ಇಕಡೆ ಫುಲ್ಲು ಮೋಡ ಮುಚ್ಚಂದ ಅದಕ್ಕೆ ಕಡೆ ಮಳೆ ಮಳೇಳದೆ ಅ ಅಂತ ಕೇಳ
ಹ ಈ ಕಡೆನು ಅದೇ ಫೀಲ ಅದೇ ತರ ಇದೆ ಹ್ಮ ವರ್ಡ್ ಕನ್ನಡ ಮಾತ್ರಣ ಕನ್ನಡದಲ್ಲೇ ಮಾತಾಡ್ಬೇಕಾ
ಹಾಗೇನಿಲ್ಲ ಯಾವ ಮಾತಾಡ್ಬೋದು ಏನಿಲ್ಲ
ಹ್ಮ್ ಎಲ್ಲಾ ಏನು
ಹಲೋ
ಮನೇಲಿ ಎಲ್ಲಾ ಹೇಗಿದ್ದಾರೆ ಅಪ್ಪ ಅಮ್ಮ
ಹ ಎಲ್ಲಾ ಚೆನ್ನಾಗಿದರ ಅವರ ನಿಮ ನಿಮ್ ಮನೇಲಿ ಎಲ್ಲ ಚೆನ್ನಾಗಿದೀರಾ
ಹ್ಮ್ ಚೆನ್ನಾಗಿದ್ದಾರೆ
ಮತ್ತೆ
ನಿಮ್ಗೆ ಮ್ಯಾರೇಜ್
ಇನ್ನು ಆಗಿಲ್ಲ
ಹ್ಮ್ ಹುಡ್ಗಿ ನೋಡ್ಬೇಕಕ್ ತಾನೆ
ನೋಡ್ತಾ ಇದ್ದಾರೆ ಯಾವು ಸೆಟ್ ಆಗ್ತಿಲ್ಲ
ಹ್ಮ್
ಸರಿ
ಗೊತ್ತ
ವಿಚಾರ
ನಿಮ್ಗೆ ಕಾರ್ಯ್ಯಾಪ ಯಾರು ಇ ಮಾಡಿದ್ದು ಸಜೆಸ್ಟ್ ಮಾಡಿದ್ದು
ಹಾ ಇದ್ರ ಬಗ್ಗೆನು ಮಾತಾಡ್ಬೋದಾ
ಮಾತಾಡಬೌದು ಏನಿಲ್ಲ
ಹ್ಮ್ಮ ದೋಷ್ ಹಾ ಉಷಾ ಮೇಡಮ್ ಅಂತ ನಮ್ಗೆ ಗುಂಡ್ಪೇಟೆಯಲ್ಲಿ ಒಬ್ರು ಫ್ರೆಂಡ್ ಆಗಿದ್ರು ಅವರೇಲ್ಲಿದ್ದು ಅವರೇ ಕಾರ್ಯ ಆಪ್ ಲಿಲ್ಲ
ಯಾಕ್ ಮೇಡಂ
ಗೊತ್ತಿಲ್ಲ ಅವರು ನನ್ನಂಬರ್ ಆಡ್ ಮಾಡಿಸಿದ್ದು ಹ್ಮ್
ಇನ್ನು ಎಷ್ಟು ಕಾಲ್ಸದೆ
ಅಂದ್ರೆ ಕಾಲ್ ಹ ಫಸ್ಟ್ ನಿಮ್ಗೆ ಫಸ್ಟ್ ಮಾಡಿ ಮಾತಾಡ್ತಾ ಇರೋದು ಇವಾಗ
ಅದು ನೋಟಿಫಿಕೇಶನ್ ಬಂದಿತ್ತಲ್ಲ ಅದು ಬೇಗನ್ ಮುಗಿಸಿ ಅಂತ ಬೇರೆ ಇದು ಅಸೈನ್ಮೆಂಟ್ ಅಸೈನ್ ಆಗುತ್ತೆ ಈಗ ಮುಗಿಸಿ ಕಾಲ ಫ್ರೆಂಡ್ ಅಂತ ಹಾ ಮುಗ ಮುಗಿಸಿದ ತಕ್ಷಣ ಬೇರೆ ಟಾಸ್ಕ್ತ
ಹ ಬೇರೆಯವ್ರಿಗೆಲ್ಲ ಇವಾಗ ತಾಸ್ತಿ ಬಂದಿದೆ ಅದು ಚೆನ್ನಾಗಿದೆ ಅದು ಆ ಟಾಸ್ಕ್ ಹ್ಮ್ ಅಂದ್ರೆ ಬೇರೆ ಯಾರ್ಗಾದ್ರು ಮಾಡ್ಬೋದು ದು ಅಂತ ಇದ್ರೆ ನಮ ರಿಲಷ ರಿಲೇಟಿವ್ ಅವ್ರಿಗೆಲ್ಲಾ ಮಾಡ್ಬೋದಿತ್ತು ಆದ್ರೆ ಖಾರೆ ಹಪಳ್ಳಿ ಇರೋಿಗೆ ಮಾಡ್ಬೇಕು ಅಂತ ಇದೆಯಲ್ಲ ಇದು
ಅದೇ ನಿಮ್ಮ ರಿಲೇಷನ್ ಯಾರಾದ್ರು ಸೇರಸ್ಬುಡಿ ಅಥಗೇ ಕಾರ್ಯ ಆಪ್ ಗೆ ಸೇರಿಸಬಿಟ್ಟು ಮಾತಾಡಬೌದು
ಅಂದ್ರೆ ಅವ್ರು ಬೇರೆ ಊರಲ್ಲ ಇದಾರೆ ಅವರು ಅವರು ಹೇಗ್ ಮಾಡ್ಬೇಕು ಹೆಂಗೆ ಹೆಂಗೆ ಅಂತ ಕೇಳ್ತಾರೆ ಅವ್ರ ಪಕ್ಕದದಲ್ಲಿ ಇದ್ರೆ ಮಾಡ ಬರಿತ್ತು
ಅದು ನೀವ ಒಂದ್ಸಲ ಹೇಳ್ಕೊಟ್ಬಿಡಿ ಅವ್ರಿಗೆ ಅರ್ಥ ಆಗ
ಹ್ಮ್ ಹ್ಮ್
ಹತ್ತ
ಇದು ನೀವು ಎಷ್ಟು ಕಾಲ್ಸ್ ಮಾಡಿದ್ದೀರಾ
ಹ ನಮ್ದ ಆಯ್ತು ಇದು ಮಾಡಿದ್ರೆ ಇದು ನಮ್ ಕೌಂಟ್ರ ಬರಲ್ಲ ಟ್ವೆಂಟಿ ತ್ರೀತ ಇವಾ
ಹ್ಮ್
ಹಾ
ಹ ಒ ಒಬ್ರಿಗೆ ಒಂದೇ ಸತಿ ಕಾಲ್ ಮಾಡೋದು
ಇಲ್ಲ ಎಸ್ಸಲ್ಲನಾರು ಮಾಡ್ಬೋದು ನೀವು
ಹೌದಾ ಹ್ಮ್ ಹ್ಮ್ ಸರಿ
ಹ
ನಾ ನೀವತ್ ರಜೆ ಇತ್ತಲ್ಲ ಅವತ್ತು ನೀವು ಕಾಲ್ ಮಾಡ್ಬೋದ ಅಂತಂದ ಅದು ನನ್ ಬೆಳಗ್ಗೆ ಆರೂವರೆ ಬಸ್ ಹೋದ್ರೆ ಬರದ ಅ ಎಂಟು ಗಂಟೆ ಬಸ್ಸು ನಮಗೆ ಹ್ಮ್ ಅದ್ರಿಂದ ಅದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ
ಓಕೆ ಓಕೆ ಓಕೆ
ಅದಕ್ಕೆ ಹೊತ್ತು ನನೆಯಲ್ಲಿ ಇದನಲ್ಲ ಅದಕ್ಕೆ ಹಾ ನೋಡ್ಬಿಟ್ಟು ಇನ್ನು ನಾನಂತೂ ಮಾಡಿದ್ದ ನಿಮ್ಗಾದ್ರೂ ಹೆಲ್ಪ್ ಆಗ್ಲಿ ಅಂತ
ನನಗ್ ಬರ್ತಾ ಇಲ್ಲ ಫೋನ್ ಮಾಡದ
ಸಾಕಲ್ ಟ್ವೆಂಟಿ ತ್ರೀ ಮಾಡಿದೀರ ಸಾಕು ಬಿಡಿ
ಹಾ ಸಾಕೆಜ
ಅಂದ್ರೆ ಅದೆಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆನೆ ಅಮೌಂಟ್ ಬರೋದು
ಹಾ ಎಲ್ಲ ಕಂಪ್ಲೀಟ್ ಆಗಿ ವ್ಯಾಲ್ಯುವೇಷನ್ ಆಗ್ಬೇಕು
ಹ್ಮ್
ಹ್ಮ
ಸರಿ ಸರಿ ಆಯ್ತು ಇನ್ನೇನು ಇವಾಗ ಜಮೀನ್ ಕೆಲ್ಸ
ಹಾ ಜಮೀನ್ ಕೆಲ್ಸ ಮಾಡ ರಜೆ ಇದತಿನ ಬರ ಮಾಮ ಮಾಡ್ಬೇಕಲ್ಲಾ ಇಲ್ಲಿ
ಕೊಲೆೆಗಾಲ ಸೈಡ್ಲ್ಲಿರುವ ಊರು ಹಕೆ ಹ್ಮ
ಮತ್ತೆ ನೀವೇನ್ ಊಟ ಮಾಡ
ನಾವ ಇನ್ನ ಊಟ ಇಷ್ಟು ಬೇಗ ಊಟ ಇವಾಗ
ಹೌ ತಿಂಡಿ ತಿಂಡಿ ತಿಂಡಿ ಮಾಡ
ತಿಂಡ ಇವಾಗ ಚಿತ್ರಣ ತಿಂದ ಚಿತ್ರಾನ್ನ ನೆನ್ಸಿಕ ಇನ್ ಬಜ್ಜಿ
ಹ್ಮ್ ಹ್ಮ್ ಚಳ ತನ್ಕಿ ಬಜಿ ಚೆನ್ನಾಗಿರುತ್ತೆದು
ಹ ಸಂಜೆ ಚೆನ್ನಾಗಿರುತ್ತೆ
ಹಾ ಹಾ
ಸಂಜೆ ಟೈಮ್ ಚೆನ್ನಾಗಿರುತ್ತೆ ಬಟ್ ಇವಾಗ
ಸ ಸರಿರಾಗತರಕೊಂಡ
ಹ್ಮ್
ಮತ್ತೆ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ರ ಎಲ್ಲ ರಜಾ ಅವರು ಇನ್ನುೂ ಸೇರ್ಸಲ್ಿವ
ಹ್ಮ್ ಮಗಳು ಇವಾಗ ಐದ್ ವರ್ಷ ಯು ಕೆ ಎಚ್ ಜಿ ಓದ್ತಾ ಇದಾರೆ
ತ
ಹ್ಮ್ ಮತ್ತೆ ಇನ್ನೇನು
ಹ್ಮ್ ಏನಿದ್ದಾವಣ ಟೆನ್ ಮಿನಿಟ್ಸ್ ಆಯ್ತು ಈಗ ಇದ್ ಮಾಡೇ ರಿವ್ಯೂ ಕೊಡ್ಬೇಕ
ನ ಹಗೆ ಅಂತ ನನಗ್ ಗೊತ್ತಿಲ್ವಲ್ಲ
ಯಾಗ
ಟೆನ್ ಮಿನಿಟ್ಸ್ ಮಾತ್ರಾನ ಮಾತಾಡೋದು ಅಂದ್ರೆ ಆಫ ಮಾಡದು ಇವಾಗ
ಹೌದ ಜಾಸ್ತಿ ಮಾತಾಡ್ರೆ ಅದೇ ಕಟ್ಾಗುತ್ತೆ ಆಮೇಲೆ ಕಾಲ್ ಕೌಂಟಟ್ ಬರಲ್ಲ ಅದಕ್ಕೆ
ಹೌದಾ
ಹಾ
ಇವಾಗ ನಾನ್ ಕಟ್ ಮಾಡ್ಲ
ಹ ಕಟ್ ಮಾಡ್ಬಿಟ್ಟು ಅದು ಸ್ಟಾರ ರೇಟಿಂಗ್
ಹಾ ಇದೆೇ ರದ್ದು ಮಾಡಿ ಮತ್ತೆ ಹೆಣ ಕಾಲ ಅಂತ ಬರ್ತಿದೆ
ಹಾ ರದ್ದು ಮಾಡಿ ಅಂತ ಇಲ್ಲ ಹಾ ಎಂಡ
ಆಯ್ತು ಅಲ್ವಾ
ಎಂಟು ಕಾಲ ಅಂತ ಅಲ್ಗ ಓಕೆ ಮಾಡ್ಬೇಕಾ
ಹಾ ಹೆಂಡಟ್ ಕಾಲ್ ಹೋಗಿ ಅಲ್ಲಿ ನೆಕ್ಸ್ಟ್ ಆಪ್ಷನ್ಗಳು ಬರುತ್ತೆ ಏನೇನ್ ಮಾತಾಡ್ರಿ